ಹ್ಮ
ಹಲೋ.
ಹಲೋ ಹಾ ಕೇಳತ
ಹಾ ಟ್ಟಿತಾ
ಗಊಟಾಗಿತ
ಹ್ಮ ಆಯ್ತು ನಿಮ್ದು
ನಮ್ದು ಏನ ಎಲ್ಲಾ ಏನ ಮಾಡ್ಬೇಕು
ೀರ
ಮ ಇಲ್ಲೇ ಹೊರಗಡೆ ಹೋಗ್ಬೇಕಂತ ಪ್ಲಾನ್ ಆಗ್ತವ್ರ
ಹ್ಮ್
ಹ್ಮ ಅದಕ್ಕೆಸಮನ ಹಾಕ ಕುಂತ
ಹ್ಮ್
ಮತ್ತೆ ದೇವಸ್ಥಾನ ಪ್ರಸಾದ್ ಏನು
ಹಾ ಹೇಳಿ ಹೇಳಿ ಹಾ ಹೇಳಿ ಹೇಳಿ ಹೇಳಿ
ಮತ್ತೆ ದೇವಸ್ಥಾನ್ ಪ್ರಸಾದ ಹೆಂಗಿತ್ತು
ಚೆನ್ನಾಗಿತ್ತು
ಅದೇ ನಿಮ್ ಕಾಲೇಜ್ ಇದೆ ಅಲ್ಲ ಡೈರಿ ಇದು ಅಂತ
ಹಾ ಹ್ಮ್
ನೋಡಿ ಅದು ಮೇನ್ ಕ್ಯಾಂಪಸ್ ಇಲ್ಲಿ ಗುಲ್ಬರ್ಗ ಹತ್ರರನ ಇರೋದು
ನಮ್ದು ಹೆಬ್ಬಾಳ ಬರುತ್ತೆ
ಅಲ್ಲ ಕ್ಯಾಂಪಸ್ ಗುಲ್ಬರ್ಗ ಬರುತ್ತೆಂತೆ
ಹಾ ಹಾ ನಿಮ್ಗೆ ಹೆಂಗ್ ಗೊತ್ತಾಯ್ತು
ಈಗ ಕೇಳದ ಗೊತ್ತಾಯ್ತ
ಹ್ಮ್.
ನನ್ ಹೇಗ್ ಗೊತ್ತಿಲ್ಲ ಇಲ್ಲ ಗುಲ್ಬರ್ಗ ಅ ಇದೆ ಕಾಲೇಜ್ ಕ್ಯಾಂಪಸ್ ಇದೆ ಹೋಗ ಇರೋದು ಮತ್ತ್ ಲೋಕಲ್ ಗುಲ್ಬರ್ಗ ಹಾ ಗುಲ್ಬರ್ಗ ಲೋಕಲ್ ನಂದು ಮತ್ತೆ ಅಲ್ಲೇ ಗೊತ್ತಿಲ್ಲ ನನ್ಗೆ ಮತ್ತೆ ಕಾಲೇಜ್ ನಾಳೆ
ಕಾಲೇಜ್ ಮಾರ್ನಿಂಗ್ ಹೋಗ್ ಬಂದೆ ಅಂತಂದ್ರೆ ತ್ರೀ ತರ್ ತ್ರೀ ತರ್ಟಿ ಆ
ಹ್ಮ್ ಹ್ಮ್ ಹ್ಮ್.
ಅದಾದ್ಮೇಲೆ ಲೈಬ್ರರಿಯಲ್ಲಿ ನೀವು ಬುಕ್ ಒಂದು ತಗೊಂಡಿದ್ದೆ
ಹ್ಮ್ ಹ್ಮ್
ಅದು ಸ್ವಲ್ಪ ರಿನವಲ್ ಮಾಡ್ಸ್ಬೇಕಿತ್ತು ನಾನು ಅಂತ ಜುಲೈಲ್ಲ ಸಾರಿ ಜೂನ್ ಅಲ್ಲಿ
ಹ್ಮ್ ಹ್ಮ್
ಲಾಸ್ಟ್ ಡೇಟ್ ಇತ್ತು ಸಿಕ್ಸ್ಟೀನ್ತ್ ಬಟ್ ನನ್ ಮರ್ತ ಹೋಗ್ಬಿಟ್ಟ ಅದನ್ನ ರಿಯಲ್ ಮಾಡಸೋದು ಅದಕ್ಕೆ ಹೋಗಿ ಆ ಇಪ್ಪತ್ತೇಳಳ್ ರೂಪಾಯ ಸೈನ್ ಕಟ್ಟಿದ್ದ ದಿನಕ್ ಒಂದ ಪ್ಪೈ ತರ ಬರುತ್ತೆ
ಹೌದಾ
ನೀವಲ್ಲಿ ಮಾಡಸ್ಕೊಂಡ್ ತಗೊಂಡದೆಮ
ಹ್ಮ್ ಹ್ಮ್ ಅಂದ್ರೆ ನಮ್ದಾದ ರೀತಿ ಏನಿಲ್ಲ ನಂದು ಒಂದ ಇನ ಪಸ್ ಮೂರ್ ಬುಕ್ ತಗೊಂಡಿದ್ಯಾ ಇನ್ನೋ ವಾಪೀಸ್ ಮಾಡಿಲ್ಲ ಇನ್ನೋ ಏನು ಫೈನ್ ಇಲ್ಲ ಏನಿಲ್ಲ
ನಿಮ್ಗೆ ಆತರ ಫೈನ್ ಏನ್ ಕೊಡೋದಿಲ್ವಾ
ಇಲ್ಲ ಇಲ್ಲ ಅವ್ರಷ್ಟು ಕೇರೆ ಮಾಡಲ್ಲ ಕಾಲೇಜ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ನಮ್ದು
ನಮ್ಮಲ್ಲಿ ಈ ತರಾನೇ ಇರುತ್ತೆ ಲೈಬ್ರರಿಯಲ್ಲಿ ಬುಕ್ ಏನಾದ್ರು ತಗೊಂಡಿದ್ದೀವ ಅಂತಂದ್ರೆ ಅದು ನಮ್ಗೆ ಓಬ ಸಿ ಫಿಫ್ಟೀನ್ ಡೇಸ್ ಒಂದ್ಸಲ ರಿನಯವಲ್ ಮಾಡ್ಸ್ಬೇಕು ಕ್ಯಾಟಗರಿವರ್ಗಾದ್ರೆ ಸಿಕ್ಸ್ ಮಂತ್ಸ್ ಕೊಡ್ತಾರೆ ನಾವು ಸಿಕ್ಸ್ ನಮ್ದು ಫಿಫತ್ ಂತಷ್ಟ ಅಷ್ಟು ಇದಿದ್ದು ಟೈಮು ಅದಾದ್ಮೇಲೆ ರಿನವಲ್ ಮಾಡಸದ್ ಮರ್ತಿದ್ದೆ ಸಂದ ಹೋಗ ಮಾಡ್ಸ್ಕೊಬಂದೆ ಇವತ್ತು ಆಕ್ಚುಲಿ ನಮ್ದು ಐಸ್ ಕ್ರೀಮ್ ಇತ್ತು
ಹ್ಮ್ ಹ್ಮ್ ಹ್ಮ್ ಹ್ಮ್
ಕೋರ್ಸು ಮಧ್ಯಾಹ್ನ ಐಸ್ ಕ್ರೀಮ್ ಮಿಕ್ಸ್ ಪ್ರಿಪೇರ್ ಮಾಡಿ ಅಡಿ
ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದ್ರೆ ಅದು ಹಿಂಗ ನಾರ್ಮಲ್ ಟೈಪ್ ಎಲ್ಲ ಏನಾದ್ರು ಡೈರಿ ಮಿಲ್ಕ್ ಟೈಪ್ ಅಲ್ಲಿ
ಹಾಲಲ್ಲಿ
ಹಳಲ್ಲಿ ಐಸ್ ಕ್ರೀಮ್
ಹಾ ಹಾಲಲ್ಲಿ ತಾನೇ ಮಾಡ್ತಾರೆ ಐಸ್ ಕ್ರೀಮು ಮತ್ತೆ
ಹ
ನಾವ್ ಹೇಗ್ ಮಾಡಿದ್ದ ಅಂತಂದ್ರೆ ಹೇಳ್ತನ್ ಕೇಸ್ಕೊಳಿ
ಹಾ
ಫಸ್ಟ್ ಹಾಲ್ ತಗೊಂಡು ಹಾಲ್ನ ಒಂದು ಎಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಾಯಿಸಬಿಟ್ಟು ಅದನ್ನ ಒಂದ್ ಹದ್ನೈದ ಹದ್ನೈದ ಸೆಕೆಂಡ್ ಗೆ ಅದೇ ಎಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ನ ಅಲ್ಲಿವರೆಗೂ ಕಾಯಸ್ಕೋತೀವಿ ಅದಾದ್ಮೇಲೆ ಅದನ್ನ ತಣ್ಣಕ್ ಮಾಡ್ಕೊತೀವಿ ಒಂದು ನಲ್ವತ್ತೈದು ಆತರ ಅದಾಗಿದ್ದ ಆ್ಮಲೆ ಕೂಲ್ ಮಾಡಿ ಅದಿನ ಹೋಮುಜಿನೈಜ್ ಅಂತ ಇರುತ್ತೆ ಅದನ್ನು ಹಓಮೋಜಿನೈಸರ್ ಅಂತ ಒಂದ್ ಮಷಿನ್ ಇದೆ ಅದ್ರಲ್ಲಿ ಹಾಕಿ ೋಮೋಜಿನೈಸ ಮಾಡ್ಬೇಕು ಅದಾದ್ಮೇಲೆ ಮತ್ತೆ ಅದನ್ನ ಕೂಲ್ ಮಾಡ್ಬೇಕು ಒಂದದೇ ಮೂವತ್ತೈದು ಆ ಮಧ್ಯ್ಯಾ ಕೂಲ್ ಮಾಡಿದಾದ್ಮೇಲೆ ಒಂದ್ ಯಾವ್ದಾದ್ರು ಒಂದು ಫ್್ರಟೋ ಇದು ಮಾವಿನ ಹಣ್ಣು ಆಗಿರ್ಬೋದು ಇಲ್ಲಾಂತಂದ್ರೆ ನೇರಳೆ ಹಣ್ಣು ಇದನ್ನೆಲ್ಲಾ ಅದೇ ಅದನ್ನ ಎಲ್ಲಾ ಸಿಪ್ಪೆ ಎಲ್ಲ ತೆಗಬಿಟ್ಟು ಅದ್ರಲ್ಲಿ ಹಣ್ಣು ಇರುತ್ತ ಅದ ತಲ್ಪ್ ಅಂತೀವಲ್ಲ
ಹ್ಮ್ ಹ್ಮ್ ಹ್ಮ್
ಆ ಹಣ್ಣನ್ ಅಷ್ಟೇ ತಗೊಂಡು ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿದಾದ್ಮೇಲೆ ನಾವವು ಈ ಹೋಮೋಜನೈಸ್ ಮಾಡಿರ್ತೀವಲ್ಲ ಹಾಲು ಹ ಹಾಾಲ ಜೊತೆಗೆ ಇದು ಫ್ರೂಟ್ ಇದು ಮಿಕ್ಸ್ ಹಾಕಿ ಪಲ್ಪ್ ಹಾಕಿ ಮಿಕ್ಸ್ ಮಾಡ್ಬೇಕು ಫುಲ್ಲು
ಮಕ್ಸ್ ಮಾಡಿದಾದ್ಮೇಲೆ ಏಜ್ ಹಿಂಗ್ ಇಡ್ಬೇಕು ಹ ಹೇಳಿ ಏಜಿಂಗ್ಗೆ ಇಡಬೇಕು ಏಜಿಂಗ್ ಎಷ್ಟ ಎಟ್ ಅಂದ್ರೆ ಫೋರ್ ಟು ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಡಬೇಕು ಎಷ್ಟೊತ್ತಿಡ್ಬೇಕಂದ್ರೆ ಒಂದ್ ನೈಟ್ ಅನ್ಕೊಳಿ ಇರಿ ಇರಿ ನಾನ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಇದನ್ನ
ಓಕೆ ಓಕೆ ಕೆ
ಫೋರ್ ಟು ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒಂದ್ ಎಂಟನಂದ ಹತ್ತ ಹತ್ತು ಗಂಟೆಗಳ ಕಾಲ ೇಬೇಕು ಅಂತಂದ್ರೆ ಒಂದ ನೈಟ್ ಅನ್ಕೊಳ್ಳಿ ಫುಲ್ ಇವಾಗ ನಾವವು ಅದನ್ನ ಪ್ರಿಪೇರ್ ಮಾಡಿ ಹ ಪ್ರಿಪೇರ್ ಮಾಡಿ ಕೋಲ್ಡ್ ರೂಮ್ ಅಲ್ಲಿ ಇಟ್ಟಿದೀವಿ
ಹ್ಮ್ ಹ್ಮ್ ಹ್ಮ್
ನಾಳೆ ಮತ್ ಮತ್ತೆ ಹೋಗಿ ಅದನ್ನ ಆ ಒಂದು ಫ್ರೀಸರ್ ಇದೆ ಐಸ್ ಕ್ರೀಮ್ ಫ್ರೀಸರ್ ಅಂತ ಹೇಳ್ಬಿಟ್ಟು
ಹ್ಮ ಹಾ ಹ
ಹಾಕಿ ಮಾಡ್ತೀವಿ ಸೊ ಇದನ್ನ ನಾವು ಸಾಫ್ಟ ಐಸ್ ಕ್ರೀಮ್ ಅಂತ ಕರಿತೀವಿ
ಇದೇನ ಇಲ್ಲ ಏನಾದ್ರು ಟೇಸ್ಟ್ ಮಾಡ್ತಾರ ಯಾರಾದ್ರರು
ಹಾ ನಾ ನಾವೇ ಮಾಡ್ತೇವಿ ಹ ಪ್ರೊಫೆಸರ್ ನಾವ ನ್ ನಾವೇ ಮಾಡಿ ನಾವೇ ತಿಂತೀವಿ ಪ್ರೊಫೆಸರ್ಸ್ಗೆ ಕೊಡ್ತೀವಿ ನಮ್ ಡನ್ಗಾಗಿ ನಮ್ ಡಿನ್ಗೆ ಮತ್ತೆ ನಮ್ ಹ್ಮ ಹೆಚ್ಚೋಡಿಗೆ ನಮ್ ಕೋರ್ಸ್ ಟೀಚರ್ಸ್ಗೆ ಹ ಜಜಜಗ್ ಕೊಟ್ಬಿಟ್ಟು ತಿನ್ನೋದನ್ನಲ್ಲಾ ನಾವು ಜಡ್್ರ್ ಅಂತೀವಿ ಅದುಕ್ಕೆ
ಓಕೆ ಓಕೆ
ಕೊಟ್ಟಿ ಮತ್ತೆ ನಾ ಅದ್ರಲ್ಲಿ ಏನೇನ್ಿದೆ ಅಂತೆಲ್ಲಾ ನೋಡಿ
ಹ್ಮ್ ಹ್ಮ್
ಮತ್ತ ಇದಕ್ಕೆ ಶುಗರು ಬಟರು ಅ ಕ್ರೀ ಕ್ರೀಮ್ ಅಂದ್ರೆ ಸ್ಕಿಮ್ ಮಿಲ್ಕ್ ತಗೊಂಡ್ರೆ ಕ್ರೀಮ್ ಆಡ್ ಮಾಡ್ಕೋಬೇಕು ಇಲ್ಲಾ ಅಂತಂದ್ರೆ ಅದ್ರಲ್ಲೇ ಇರುತ್ತೆ ಫ್ಯಾಟ
ಹ್ಮ್ ಹ್ಮ್
ಇದೆಲ್ಲ ಇಂಗ್ರಿಡಿಯಂಟ್ಸ್ ಆಡ್ ಮಾಡ್ಕೋಬೇಕು ಮತ್ತೆ ಸ್ಟೆಬಿಲೈಸರ್ ಎಮಸಿಫೈರ್ಸ್ ಅಂತೆ ಬ
ಹ್ಮ್ ಹ್ಮ್ ಹ್ಮ್
ಇನ್ನು ಆಡ್ ಮಾಡ್ತೀವಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಇವತ್ ನಾವು ತ್ರೀ ಲೀಟರ್ಸ್ ತಗೊಂಡಿದ್ವಿ ಹಾಲು
ಹ್ಮ್ ಹ್ಮ್
ಅದಕ್ ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎ ಸೆಟ್ ಆಗ್ಬೇಕಂತ ಎಳಿ ಎಲ್ಲಾ ಹಾಕಿ ಪ್ರಿಪೇರ್ ಮಾಡಿಟ್ಟು ಬಂದಿದ್ದೀವಿ ನಾಳೆ ಹೋಗಿ ಅದನ್ನ ಸಾಫ್ಟ್ ಏಸ್ ಕ್ರೀಮ್ ಮಾಡಿ ನೀವತ್ತು ನೇರಳೆದು ಮಾಡಿರೋದ್ ನಾವು
ಇದೆಲ್ಲ ಸಿಂಗಲ್ ಪರ್ಸನ್ ಮಾಡಿದ್ದ ಇಲ್ಲ ಇನ್ನ ಗ್ರೂಪ್ ಟೈಪ್
ನಮ ಕ ನಮ್ ಕ್ಲಾಸ್ ಗ್ರೂಪ್ ಇಂದ ಮಾಡ್ತೀವಿ
ಹಓಹ ಅದಾ ಅಲ್ಲ ಒಂದು ಐಸ್ ಕ್ರೀಮ್ ಮಾಡಕ್ ಎಷ್ಟೊಂದ್ ದೊಡ್ ಪ್ರವಾಸ
ಹಾ ಮತ್ತೆ ಇನ್ನೇನ್ ಅನ್ಕೊಂಡಿದ್ದೀರಾ ಐಸ್ ಕ್ರೀಮ್ ಅಂತಂದ್ರ ಶಾಪಲ್ಲಿ ಹೋಗಿ ತಿನ್ಬಿಡದು ಏನ್ ಬರ ಹಾಲು ಕಾಯಿಸಿ ಅದ್ರೊಳಗಡೆ ಸಕ್ಕರೆ ಆಾಕ್ತ ಕೊಡ್ತಾರ ಅಷ್ಟ ಅನ್ಕೊಂಡಿರ್ತರ ಜಾಸ್ತಿ ಪ್ರೋಸೆಸ್ ಇರುತ್ತೆ
ಹ ಈಗ ಇವೆಲ್ಲಾ ಸಿಗುತ್ತೆ ಅಲ್ಲ ಡೈರಿ ಎಲ್ ಡೈರಿ ಏನು
ಹ್ಮ್ ಹ್ಮ್ ಹ್ಮ್ ಹ್ಮ್ ಇದು ಹೈಸ್ಕೂ ೀ ಮಂತ ಅಂದ್ರೆ ಹೆಂಗಿರುತ್ತಂದ್ರೆ ರಿಯಲ್ ಹಾಲಲ್ಲಿ ಮಾಡಿದ್ರೆ ಅದನ್ನ ಐಸ್ ಕ್ರೀಮ್ ಅಂತ ಹೇಳಿ ಕರಿತೀವಿ ಇಲ್ಲ ಅಂತಂದ್ರೆ ಅದನ್ನ ಫ್ರೋಸನ್ ಡೆಸರ್ಟ್ ಅಂತ ಕರಿತೀವಿ ಈ ಎರಡಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಫ್ರೋಡ್ ಫ್ರೋಸನ್ ಡೆಸರ್ಟ್ ನಿವೋ ಕೋಲ್ಡ್ ಇಂದ ತಗ ತಕ್ಷಣ ಅಂದ್ರೆ ಫ್ರಿಜ ಇಂದ ತ ತಗ್ದ ತಕ್ಷಣ ಬೇಗ ಮೆಲ್ಟ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಅದ ಎರಡು ನಿಮಿಷನುೂ ಇರಲ್ಲ ಮೆಲ್ಟ್ ಆಗ್ಬಿಡುತ್ತೆ ಬೇಗ ಅದೇ ಐಸ್ ಕ್ರೀಮ್ ಅಂತಂದ್ರೆ ಅದೇ ರಿಯಲ್ ಹಾಲಲ್ಲಿ ಮಾಡಿರರಂತಾದ್ರೆ ಬೇಗ ಮೆಲ್ಟ್ ಆಗಲ್ಲ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದ್ರೂ ಗಟ್ಟಿ ಇರುತ್ತದು ಅದನ್ನ ಐಸ್ ಕ್ರೀಮ್ ಅಂತ ಕರಿತೀವಿ ಇಗ ಇವಾಗ ಐಸ್ ಕ್ರೀಮ್ ತಗೊಂಡ್ರ ಅಂದ್ರೆ ಅಂದ್ರೆ ನ ನಂದಿನಿ ಪಾರ್ಲರ್ ಅಮುಲ್ ಯಾವ್ದಾದ್ರೊಂದು ಅಲ್ಲಿ ನೋಡಿ ಹಿಂದೆ ಐಸ್ ಫ್ರೋಸನ್ ಡೆಸರ್ಟ್ಸ್ ಅಂತ ಬರಿಂದಿರುತ್ತೆ
ಅಸ್ಟೊಂದು ನಿನ್ನಲ್ಲ ಸುಮ್ನೆ ತಗೋದು ತಿನ್ನೋದು
ಹ್ಮ್ ಈ ಸಲ ಚೆಕ್ ಮಾಡಿ ಇವಾಗ ಗೊತ್ತಾಗಿರುತ್ತೆ ಇವಾಗ ಗೊತ್ತಾಗಿದೆಯಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ತಗೊಂಡಾಗ ಚೆಕ್ ಮಾಡಿ
ಅಲ್ಲ ಈಗ ಇದು ನೀವು ಡೈರಿ ಮೇಲ್ಕ್ ಇದು ಮಾಡ್ತೀರಲ್ಲ
ಡೈರಿ ಮಿಲ್ಕ್ ಡೈರಿ ಮಿಲ್ಕ್ ಅಂದ್ರೆ ನನ್ಗೆ ಚಾಕ್ಲೇಟ್ ನೆನಪಾಗುತ್ತೆ
ಅಲ್ಲ ನ ನೀ ಡೈರಿ ಮಿಲ್ಕ್ ನಾ ಫಸ್ಟ್ಗ ಏನಂತ ಅನ್ಕೊಂಡಿದ್ದ ಅಂದ್ರೆ ಡೈರಿ ಮಿಲ್ಕ್ ಅಂದ್ರೆ ಪಾಕೆಟ್ ಅಲ್ಲಿ ಸಿಗುತಲ್ಲ
ಹ ನಾವ್ ಅದು ಡಿಫ್ರೆಂಟ್ ಡಿಫ್ರೆಂಟ್ ಆಗ ಪ್ಯಾಕ್ ಮಾಡ್ತೇವಿ ಒಂದು ಪಾಶ್ಚರೈಸಡ್ ಮಿಲ್ಕ್ ಅಂತ ಹೇಳ್ಬಿು ಒಂದು ಟೋಂಡ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಕಿಮ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಇನ್ನೊಂದು ಡಬಲ್ ಟೋಂಡ್ ಮಿಲ್ಕ್ ಅಂತ ಬರುತ್ತೆ ಅದು ಮಿಲ್ಕ್ ಅಲ್ಲಿ ಮತ್ ವೆರೈಟೀಸ್ ಇದೆ
ಬರೀ ಹಾಲ್ ಅಂತಲ್ಲ
ಏನ್ ಫ್ಯಾಕ್ಟ್ರಿನ ಇಟ್ಟಿದ್ದು
ಹಾ ಹಾ
ಫ್ಯಾಕ್ಟರಿನ ಇಟ್ಟಿದ್ದು ಇಸ್ಟ ಎಲ್ಲ ಹಾಲ್ ಮಾಡಿ
ಅಂದ್ರೆ ಇದು ನಾ ಓದ್ತಾಇರೋದೆ ಇದು ಹಾಲಿನ ಬಗ್ಗೆನೆ ಅದಕ್ಕೆ ಇದೆಲ್ಲ ಗೊತ್ತು ನೀವು ಹಾಲ್ ಅಂತಂದ್ರೆ ಬರಿ ಒ ಒ ವೆರೈಟಿ ಹಾಲಲ್ಲಿ ಸಿಗಲ್ಲ ಇದು
ನಾನ್ ಏನ್ ಅನ್ಕೊಂಡಿದಿರೆ ಈ ಯಾವ್ದಾದ ದುಖಾನ್ಕ್ ಹೋಗಿ ಗೆ ಹಾಲ್ತಂತೆ
ಹಾ ಹ್ಮ ಇದು ಫ್ಯಾಟ್ ಬೇಸಿಸ್ ಮೇಲೆ ಬೇರೆ ಬೇರೆ ಬೇರೆ ಬೇರೆ ಇರುತ್ತೆ ಅದೇ ಹೇಳದ್ನಲ್ಲ ಈಗ
ಈಗ ಜೀರೋ ಜೀರೋ ಫ್ಯಾಟ್ ಐಸ್ ಕ್ರೀಮ್ ಸಿಗುತ್ತ
ಐಸ್ ಕ್ರೀಮಾ
ಹಾ ಜೀರೋಫ್ಯಾಟ್
ಸಿಗುತ್ತೆ ಅದು ಈಗ ಬರ್ತಿದೆ ನೋಡಿ ಹ ಸ್ಕೀಮ್ಮಿಲ್ಕಿಂದ ಮಾಡಿರ್ತಾರ ಅದನ್ನ
ಹಾ ಹಾ
ಸ್ಕಿಮ್ ಮಿಲ್ಕ್ ಅಂತಂದ್ರೆ ಅದ್ರಲ್ಲಿ ಫ್ಯಾಟ್ ಇರೋದಿಲ್ಲ
ಹ್ಮ್
ಫ್ಯಾಟ್ ಕಮ್ಮಿ ಇರುತ್ತೆ ಅದು ಹಾಲು ಸಿಗುತ್ತೆ ನೋಡಿ ಸ್ಕಿಮ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಇಲ್ಲ ಸ್ಲಿಮ್ ಮಿಲ್ಕ್ ಅಂತ ಸಿಗುತ್ತೆ ಪ್ಯಾಕೆಟ್ ಪಿಂಕ್ ಕಲರ್ ಪ್ಯಾಕೆಟ್ ಬರುತ್ತೆ ಅದಕ್ಕೂ ಕಲರ್ ಕೋಡ್ ಅಂತ ಕೊಡ್ತಾರೆ
ಹ್ಮ್
ಒಂದೊಂದು ಟೈಪ್ ಹಾಲ್ ಕೂಡ ಒಂದೊಂದ್ ಕಲರ್ ಅಲ್ಲಿ ಬರುತ್ತೆ
ಅಲ್ಲ ನಿಮ್ಗೆ ಯಾರ ರೆಕಮೆಂಡ್ ಮಾಡಿದ್ದು ಇದು ಕೋರ್ಸ್ ಮಾಡೋಕ ಏನಾದ್ರು ನಿಮ್ಗೆ ಈ ತರ ಗೋಲ್ ಏನಾದ್ರು ಇತ್ತ ಇಲ್ಲ
ನನ್ ಗೋಲೇನ್ ಇರ್ಲಿಲ್ಲ ಸುಮ್ನೆ ನಾನು ಸಿ ಇ ಟಿ ಆಗ್ದ ನಮ್ ಸೀನಿಯರ್ ಒಬ್ಬ್ರ ಇಲ್ಲೇ ಜಾಯ್ನ್ ಆಗಿದ್ರು ಅಂದ್ರೆ ಪಿ ಯು ಸೀನಿಯರು
ಹೌದೌದು
ಸರ್ರು ಚೆನ್ನಾಗಿ ನನ್ಗೆ ಕಾಲೇಜ್ ಅಲಾಟ್ ಆಗಿದ್ದಾದ್ಮೇಲೆ ನಮ್ ಸರ್ರು ಸಜೆಸ್ಟ್ ಮಾಡಿದ್ರು ಚೆನ್ನಾಗಿದೆ ಮಾಡು ಅಂತ ಹೇಳ್ಬಿಟ್ಟು ಹ್ಮ್
ಹ್ಮ್ ಹ್ಮ್
ಸರಿ ಆಯ್ತು ಮತ್ತೆ ಮಾಡ್ತೀರಾ
ಓಕೆ ಓಕೆ ಓಕೆ ಬಾಯ್
ಹ್ಮ್ ಆಯ್ತು ಬಾಯ್